ಹಲೋ
ಕೇಳಳ್ಸ್ತದೆ ಆಂಟ ಹ ಕೇಳಿಸ್ತಾಯಿದೆ ನೋಡಪ್ಪಿ. ಹ್ಮ್ ಏ ಇಸ್ ಗಂಟೆಪ್ಪ ನೋಡ್ರ ಏನ್ ಬೆಂಳೂರಲ್ಲಿ ಇರೋದು.
ಹಾ ನೋಡಿದ್ದೇವಿ ಒಂದ್ಸರ ಹೋಗಿದ್ವಿ ನಾವ್ ಅಂದ್ರ ನಮ್ದ್ ನಮ್ ಸಿಸ್ಟ್ರ ಒಬ್ರು ಎಡ್ ಮಾಡ್ತಿದ್ರ ಅ ಪಿ ಕೌನ್ಸ್ಲಿಂಗ್ ಇರ್ ಅವಾಗ ಹೋಗಿದ್ವಲ್ಲ ಅವಾಗ ಇಸ್ಕಾನ್ ಟೆಂಪಲ್ ನೋಡ್ಕೊಂಡ್ ಬಂದ್ವಿ ಅಪಿ.
ಹ ನನ್ಂದ್ರೆ ಇದು ಇದಕ್ಕೂ ಹೋಗಿದ್ರಿ ಅಂದ್ರ ಇಸ್ಕಂ ಇದು ಪುರ್ ಜಗನ್ನಥ್ ಗೊತ್ತ ಒಡಿಶಾ
ಹ್ಮ್ ಹ್ಮ್ ಹ್ಮಲ್ಲಪಿ
ಹ್ಮ ಅಲ್ಲಿ ಹೋಗಿದ್ದೆ ಒಂದ್ಸಲ.
ಹಾದನಪ
ಮತ್ತೇನ್ರೀ
ಮತ್ತಪಿ ನಿಮ್ದ್ ಏನ್ರಿ ಹಿಂಗ ಎಜುಕೇಶನ್ ಮಾಡ್ಬೇಕಾರ ಅದ್ ಕಾಲರ್ಶಿಪ್ ಅದ್ ಏನ್ ತಗೊಂಡ್ರಿನಪಿ
ಹ ಇದು ಎಮ್ ಎ ಮಾಡ ಎಮ್ ಎ ಮಾಡಿದ್ರೆ ಅಡವ ಸಿಗ್ತಲ್ರಿ
ಹಾ ಹಾ ಅಪ್ಪಿ
ಸ್ಕಾಲರ್ಶಿಪ್ ಅವ್ರ ಆಗ್ತಾರಂತೆ ಅವ ನಲ್ವತ್ ಸರನ
ಹೌದ ಅಪೇ ನೀವು ಡಿಗ್ರಿ ಮಾಡಿಂದ ಯುವ ನಿಧಿ ಪಡಿಬೋದಲ್ಲಾ ಅಂದ್ರೆ ಎಜುಕೇಶನ್ ಕಂಟಿನ್ಯೂ ಎಜುಕೇಶಷನ್ ಕಂಟಿನ್ಯೂ ಮಾಡ ಅದಂಗ ಇದ್ರಷ್ಟ ಇವನ್ ಇದಿ ಬರ್ತೈತೆನಪಿ ಏನ ಎಜುಕೇಶನ್ ಕಂಟಿನ್ಯೂ ಇದ್ರ ಬರ್ತೈತೆ
ಅಂಗ ಸಂಬಂಧ ಇಲ್ರಿ ಅದಕ್ಕಾ ಇವಾಗ ಡಿಗ್ರಿ ಕಂಪಲ್ಸರಿ ಕಂಪ್ಲೀಟ್ ಆದ್ಮ್ಯಾಗ ಆರ್. ತಿಂಗಳಾದ್ನಾಗ ಇವನ ಇದ ಬರ್ತರಿ.
ಹೌದನಪ್ಪಿ
ಮೂರು ದಿನ ಎಷ್ಟೋ ಕೊಟ್ಟಿರ್ತಾನ ರೀ ಇಷ್ಟ
ಹಾ
ತಿ ಆತ ಮಾ ಹೌದು ಅದೇ ಇನ್ನು ಹಬ್ಬ ಹಬ್ಬಾ ಅಂದ್ರೆ ನಮ ದೀವ ಮುಗಿದಿದೆ ಇನ್ನುೂ ಒಂದು ಇಯರ್ ಅಷ್ಟೇ. ಮತ್ತೆ ಅ್ರ ನೆಕ್ಸ್ಟ್ ಇಪ್ಪತ್ತೆಂಟಕ್ಕೆ ಬೇರೆ ಸರ್ಕಾರ ಬಂದ. ಯುವನಿಧೀ ಇಲ್ಲ ಏನಿಲ್ಲ
ಹೌದೌದಪಿ ಈಗೆಲ್ಲ ಸ್ಕೂಲ್ ಮಕ್ಳಿಗೆ ಒನ್ ಒನೇ ಕ್ಲಾಸ್ಂದ ಹಿಡ್ಕೊಂಡ್ ಪಿ ಜಿ ತನ್ಕಾನು ಪಿ ಯು ಸಿ ಡಿಗ್ರಿ. ಎಲ್ಲಾನು ಫ್ರೀ ಮಾಡ್ಯಾರ್ಲಪ್ಪಿ ಮನ್ನಿ.
ಹ
ಅದು ಒಂದ ಇದು ಪಾಸ್ ಎಲ್ಲಾ ಫ್ರೀ ಮಾಡ್ಯಾರಪ್ಪಿ.
ಹ ಫಾ ಫಾಸ್ಟ್ ಪ್ರೀ ಮಾಡ ಬಟ್ ಇದೆಲ್ಲ ಕಿರಿಕಿ ಅಪ್ಲಿಕೇಶನ್ ಹಾಕದೆಲ್ಲ
ಹೌದನ ಪೆ ಅಂದ್ರೆ ಈಗ ಮೊದ್ಲೆಲ್ಲ ಅಮೌಂಟ್ ಕಟ್ಟಿದ್ರಲ್ಲ ಪೇ ಅಮೌಂಟ್ನು ಮತ್ ಹೊಳ್ಳಿ ಗೋರ್ಮೆಂಟ್ ನಿಂದ ವಾಪಾಸ್ ಕೊಡಾಕ್ಂತಾರ ಪಿ ಕೆ ಎಸ್ ಆರ್ ಟಿಸಿ ಇಂದ ಈಗಗೆಲ್ಲಾನು ಒಟ್ಟ ಎಲ್ಲಾ ಮಕ್ಳಗನು ಗಂಡ ಮಕ್ಳಿಗೆ ಅಲ್ಲಿ ಹೆಣ್ಮ ಮಕ್ಳಿಗೆ ಅಂದ್ರ ಮೊದ್ಲಕ್ ಲೇಡೀಸ್ ಹೋಗಕ್ಕಿದ್ರಲ್ಲಾ ಆಧಾರ್ ಕಾರ್ಡ್ ತೋರಿಸ್ತಿದ್ರಾ
ಹ್ಮ
ಪಲ್ಸರಿ ಎಲ್ಲರಿಗ ಪಾಸ್ ಮಾಡಿರ್ಲಪ್ಪ ಎಲ್ಲರಿಗ ಏನು ಅಮೌಂಟ್ ತೊಗೊಂಡದಂಗೆ ಫ್ರೀಯಾಗಿ ಪಾಸ್ ಕೊಡ್ತಾರಪ್ಪಿ
ಹ ಬಸ್ಪ್ರೆ
ಹೌದ ಹೌದಪ್ಪಿ
ಬರೇ ಎಲ್ಲಿ ನೋಡಿದ್ರೆ ಅವ್ರ ಹೆಣ ಹೆಣ್ಮಕ್ಳ ತುಂಬಿರ್ತಾರೆ
ಹೌದ ಹೌದಪ್ಪಿ ಅವಂದ್ರ ಅವಕಾಶ ಕೊಟ್ರ ಅಂತಂದ್ರ ಅದನ್ನ ನಾವು ಉಪಯೋಗ ಮಾಡ್ಕೋಬೇಕಪಿ ದುರುಪಯೋಗ ಮಾಡ್ಕೊಂತರ ಯಾಕೆ ಕೇಳಪಿ ಈಗ ಎಷ್ಟೋ ಜನ ಕೆಲ್ಸಕ್ ಅದ್ ಹಕಿರ್ತಾರಲಪಿ ಮಿನಿಮಮ್ ಈಗ ಹುಬ್ಬಳಿ ಧಾರವಾಡ ಹೋದ್ರ ನಾವು ಒಂದ್ ಒಂದ ಕ ಏನ ಇಲ್ಲ ಅಂದ್ರೆ ಹದಿನೆಂಟುನೂರಿಂದ ಎರಡ್ ಸಾವಿರ ರೂಪಾಯಿ ಬೇಕ ಬಸ್ಸಿಗೆ
ಹ ಮತ್ತೆ
ಅವರು ಈಗ ಅದು ಪ್ರಿಯ ಇಕ್ ಹಕಾರ್ಲ್ಲ ಅದ ಒನ್ ಪ್ಲಸ್ ಪಾಯಿಂಟ್ ಸುಮನೆ ಏನ ಕೆಲ್ಸ ಇಲ್ದಂಗ ಹಂಗ ಸುಮ್ ಒಬ್ ಒಬ್ಬ್ರ ಕೆಲ್ಸಕ್ ನಾಲ್ಕ್ ಜನ
ನಾಕ್ ಜನ ಓದ್ತಾರೀ ಮತ್ತ ಈಗ ಅವ್ರ ಕೆಲ್ಸಗ ಅದ ದುಡ್ದ್ರೆ ಯಾರು ಬರಲ್ರಿ
ಹೌದು ಹೌದಪ್ಪಿ
ನಡೆಯಾವ ನಂಬಲ್ ರಾಕ ನ ಆಲ್ ಬರ್ಲ ನಿ ಕೆಲ್ಸಕ್ಕೆ ಅಂತಾರ ಇಲ್ಲ ಒಂದ ಡೆತ್ ಆದ್ರರು ಕೂಡ ಬಸ್ಸಿಗೆ ಹೋಯಿ ಮಾಡ ಬರ್ತಾರೆ
ಹೌದಪ್ಪಿ ಮದ್ಲಕ್ಕೆಲ್ಲಾ ಈಗ ಮದ್ ಅದ್ ಮಾಡ್ತಾರಲ್ಲಪಿ ಮದ್ಗೆ ಅದ್ ಗಾಡಿ ಮಾಡ್ತಿದ್ರ ನಮ್ ಕಡೆ ಚಕಡಿ ಇವು ಏನದ ಟ್ರಕ್ ಹಿಂಗೆಲ್ಲಾ ಮಾಡ್ತ ಇದು ಲಾರಿ ಟೈಪ್ ಈ ಹ್ಮ್ ಹ್ಮ್ ಈಗ ಏನಿಲ್ಲ ಅಪೂ ಕಡಿನ ಎಲ್ಲ ಏನೆಲ್ಲ ಬಸ್ಪ್ರಿ ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಬಿಡ ನಂತರ್
ಏನ್ ಅನ್ಕ್ಕಗಲ್ರಿ ಸ್ವಲ್ಪ ಕಾಲ್ಟತ್ತತವರಿ ಯಕ ಬಪ್ಪ ಮೈಮ ಕಾಣಲ್ಲನ್ ಹಂಗ ಹಂಗ ಅನ್ಬಿಡ್ತ ತ್ತ
ಹೌದ ಹೌದಪ್ಪೆ
ಹುಡುಗರ ಆದ್ರೆ ಇದದು ಮಾಡ್ಬಾರಿ ಒಂದು ಕೇಳದಾಗ ಒಂದ್ ಸ್ಟೋರಿ ಕೇಳಿದ್ರಿ ಅಲ್ರರಿ
ಏನಪ್ಪಿ ನಂಗೆ ಗೊತ್ತಿಲ್ಲಪ್ಪೇ
ಹ ಅದ ಹಿಂಗ ಒಬ್ ಹುಡುಗಿರ್ತಾಳರರಿ ಈಗನ ಒಂದ್ ಮ್ಯಾಪ್ ಇದ್ದ ವಿಡಿಯೋ ಮಾಡಿಬಿಟ್ಟಿರ್ತಾಳರಿ
ಹ್ಮ್ ಹ್ಮ ಮತ್ತೆ
ಇನ್ಸ್ಟಾಗ್ರಾಮ್ ಅಲ್ ವೈರಲ್ ಆಗ ಅವ್ ನೋಡ್ತನ್ ರೀ ಅವ ಜಾಬ್ ಮಾಡ್ತಾರತನ್ರಿ ಸರ್ ಹೆಂಗ ಇರ್ತಾನ ಅದ ನೋಡ ಈಗ ಅವ ಏನ್ಕೆಂತನ್ರಿ
ಹೌದನಪಿ ಹಿಂಗೆಲ್ಲಾ ಅಂದ್ರ ನೋಡಪಿ ಎಲ್ಲಾ ಆಗದ ಎಲ್ಲಾ ಹೆಣ್ಮಕ್ಳಿಂದ ಅಂತ ಬರ್ಲ
ಈಗ ರ್ಯಾಪ್ ಡೌನ್ ಹೊಡ್ತಿರ್ತಾರ ನೋಡ್ರರಿ ಬಂಗಳೂರಲ್ಲಿ ಅವ್ರ್ ಪಾಡಿಗೆ ಅವ್ರರು ಕುಂತಿರ್ತಾರೆ ಮ್ಯಾಗ ಕಾಲ್ ಟಚ್ ಮಾಡಕಂದ್ ಅದ್ ಮಾಡಕಂದು ವಡಿಯೋ ಮಾಡ್ತಾರೆ
ಹೌದೌದಕೆ
ವ್ಯೂಸುಲೈಸ್ಗೋಸರ ಮಾಡ್ತಾರೆ ಅವರು ವ್ಯೂಸುಲೈಕ್ಗೋಸರ ಎಲ್ಲ ಒಬ್ಬರು ಜೀವನ ಮಾಡ್ತಾರೆ
ಹೌದು ಹೌದು ಅಪ್ಪಿ
ನಾವೇ ನೋಡ್ತಿ ವಲ್ಲ ದಿನಾ ಬಸ್ಸಲ್ಲಿ ಆಟಾಡ್ತಿತವಲ್ಲಾ ನಮ್ಗ ಅನ್ನಿಸಿ ಬಿಟ್ಟಿ ರುತದ
ಹ್ಮ್ ಹ್ಮ್
ಗಂಡ್ಮ ಕ್ಕಳಿಗಿ ಏನ್ ಹೇಳಬಹುದು ಹೆಣ್ಮಕ್ಳಿಗೆ ಏನಾಗಲ್ಲ ಸ್ವಲ್ಪ ಈಕಡೆ ಒಳ್ಳೇದ್ ಸ್ವಲ್ಪ ಟಚ್ಚ ಆದರೆ ಬೈದಬಿಡ್ತಾರೆ
ಹೌದ ಹೌದಪ್ಪಿ ಮತ್ತಪ್ಪಿ ನಿಮ್ ಕಡೆ ದೀಪಾವಳಿ ಹಬ್ಬದ ಜೋರ್ ಮಾಡ್ತಾರನ ಅಪಿ ದೀಪಾವಳಿ ದೀಪಾವಳಿ ಯುಗಾದಿ ಅದುದ
ಅಯ ಅವೆಲ್ಲಾ ಫುಲ್ ಜೋರ ದೀಪಳಿ ವ್ ಮತ್ತೆ ಇದು ಗಣಪತಿ ಗೊತ್ತಲ್ಲ ಗಣೇಶ್
ಹಾ ಹಾ ಹಾ ನಮ್ಮ್ ಕಡೆನಪಿ ಸಾರ್ವಜನಿಕವಾಗಿ ಹ ನಮ್ ಕಡೆ ನೂ ಅಪ್ಪಿ ಮನಿ ಒಳಗು ಇ ಕೊಡುಸುತ್ತಾರ ಇಡ್ತುರ ಅಪಿ ಮತ್ತ ಹಿಂಗ ಪಬ್ಲಿಕ್ ಏರಿಯಾ ನಮ್ ನಮ್ಮ ಓಣಿ ಅಂತ ಏರಿಯಾ ಬರ್ತೈತಲ್ಲ ಅಪಿ ಅಲ್ಲಿ ಎಲ್ಲಾ ಇದು
ಹ ನಮ್ ಕಡೆ ಇಟ್ಟಿದ್ರಿ ಒಮ್ಮಿ ಇದು ಇಟ್ಟಿದ್ರ ಗಣೇಶ ಚತುರ್ಥಿಟಗ್ರನ್ ಕಾಲ್ ಒಂದ ಒಂದು ಲಕ್ಷದ ಟಗರ್ ಸತ್ತ್ ಬಿಡ್ತರಿ
ಹೌದುನ ಅಪ್ಪಿ
ಟಗರ್ ತಗೊಂಬಂದಿದ್ರೆ ಗುದ್ದಾಡಿ ಗುದ್ದಾಡಿ ಮತ್ತ ಇದು ಆಟೋ ಅವಸ್ ಅಂತ ಇರ್ತಾರಿ
ಹ್ಮ್ ಹ್ಮ್ ಹ್ಮ್
ಹಿಂಗೆ ಆಟೋ ಹಿಂದಕ್ ಮಾಡ್ಯಾರೊ ಹೋ ಫಸ್ಟ್ ಬಂದದ್ದು ಇ ಹತ್ತುಸಾವಿರ ಹದಿನೈದು ಸಾವರ ಹಿಂಗಇಡ್ತಾರೊ
ಹೌದನಪ್ಪಿ ನಮ್ ಕಡೆ ಬಾಳ ಚಂದ ಮಾಡ್ತಾರಪಿ ಈಗ ನಮ್ ಓಣಿ ಒಳಗ ಗಣ ಇಪ್ಪತ್ತ ಇಟ್ರತರ್ಲಾ ಅಪ್ಪಿ ಅಂದ್ರೆ ಈಗ ಹೊಷ್ಟು ಮನಿಯವರು ಒಂದೊಂದ್ ದಿನ
ಕಳಸ್ಸ ಮಾಡ ಇಲ್ಲಾ ಹಂಗ್ ಮಾಡ್ತಾರೀ ನಮ್ ಕಡೆನ ಹೀಂಗ ಗೇಮ್ಸ್ ಆಟ ಅದು ಇಡ್ತಾರನ್ರಿ ನಿಮ್ ಕಡೆ
ಏನಪ್ಪಿ
ಆಟಗಳು ಆಟಗಳು
ಹಾ ಆಟಗಳನ್ನ ಇರ್ತಾವ ಅಪಿ ಹಿಂಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಡ ಡ್ಯಾನ್ಸ್ ಹಿಂಗೆಲ್ಲಾ ಮಾಡ್ತಾರಪ್ಪಿ
ಪ್ರೈಜ್ ಇಟ್ಟಿಡ್ತಾರ ಡ್ರಿ ಅದಕ್ಕ
ಕೊಟ್ಟಿರ್ತಾರಪ್ಪ ಅಂದ್ರ ಆ ಏರಿಯಾದ್ ಅಂದ್ರೆ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯತಿಯರು ಹಿಂಗ ಇರ್ತಾರಲ್ಲ ಅವ್ರೆಲ್ಲಾ ಸ್ವಲ್ಪ ಮಕ್ಕಳ ಅಂತಿದ್ರ ಅಂದ್ರ ಅವ್ರಗ ಏನ್ರ ನೋಟ್ಸ್ ಪೆನ್ ಹಿಂಗೇಏನ್ರ ಕೊಡ್ತಾರ ಅಪಿ ಮತ್ತ ಏನ್ರ ಅವು ಮೆಡಲ್ಸ್ ಅದ ಹಿಂಗೇಏನ್ರ ಕೊಡ್ತಾರ ಅಪಿ
ನಮ್ ಕಡೆ ಹೆಂಗಡ ರರ್ಗೊತ್ತನ್ರಿ
ಹ್ಮ್
ಇವಾಗ ಕಬಡ್ಡಿ ಇಟ್ರ ಅಂತ ತಿಳ್ಕೊರಿ ಕಬಡ್ಡಿ ಅದಕ್ ಒಂದು ಹತ್ತು ಸಾವಿರ ಫಸ್ಟ್ ಪ್ರೈಜ ಸೆಕೆಂಡ್ ಪ್ರೈಸ್ ಹದಿನೈದ ಸಾವಿರ
ಹ್ಮ್ ಹ್ಮ್ ಹ್ಮ್
ತಡಪತಿ ಸರ್ ಹೆಂಗಿಡ್ತಾರಿ ಮತ್ತ ರಂಗೋಲಿ ಸ್ಪರ್ಧೆ ಇಡ್ತಾರೆ ಹೆಣುಮಕ್ಳಿಗೆ ಫಸ್ಟ್ ಬಂದರಿಗೆ ಈ ಸರ್
ಹ್ಮ್ ಹ್ಮ್ ಹ್ಮ್ ನಮ್ ಕಡೆನ ಅಪಿ ರಂಗೋಲಿ ಅದೆಲ್ಲಾ ಇಡ್ತಾರ ಅಪಿ ಆದರ ಫಸ್ಟ್ ಪ್ರೈಜ ಸೆಕೆಂಡ್ ಪ್ರೈಜ ಇದೆ ಹಿಂಗೆಲ್ಲಾ ಕೊಡ್ತಾರ
ಗೊಣಿ ಚೀಲ ಗೊತ್ತಲ್ಲ ಗೊಣಿ ಚೀಲ
ಹ್ಮ ಅಪ್ಯಾ
ಆ ಆ ಪ್ರೈಜ್ ಇಡ್ತಾರೆ ಮತ್ತೆ ಮ್ಯೂಜಿಕಲ್ ಚೇರ್ ಇಡ್ತಾರೆ ಹ್ಮ ನಮ್ಮ ನಮ್ಮಕಡೆ ಗಣಪತಿ ಹಬ್ಬ ಬಾರಿ ಏನಿಲ್ಲಾಂದ್ರರು ಒಂದು ನೂರ ಆಟಗಳು ಒಂದು ಎಂಬತ್ ಆಟಗಳು ಇಟ್ಟಿದ್ರ
ಹೌದನಪಿ ನಮ್ ಕಡೆ ಎಲ್ಲಾ ಮಾಡ್ತಾರಪಿ ಆಯಾ ಏರಿಯಾದ್ಮ್ಯಾಗ ನಮ್ಮ್ ಏರಿಯಾದಾಗ ಬಾಳ ಅಂದ್ರ ಸಂಸ್ಕೃತಿ ಕಾರ್ಯಕ್ರಮ ಮಾಡ್ತಾರಲ್ಲ ಅಪ್ಪಿ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಹಿಂಗೆಲ್ಲ ಮಾಡ್ತಾರ
ಇಲ್ಲ ನಮ ಅ ಮತ್ತೆ ಇದು ರಸಪಶ್ನೆ ಕಾರ್ಯಕ್ರಮ ಇಟ್ಟಿದ್ರು
ಹ್ಮ್ ಹ್ಮ್ ಹ್ಮ ಅಪಿ ಮತ್ತ ಮೆರವಣಗಿ ಮಾಡ್ತಾರ ಅದನ್ ಗಣಪತಿ ತಗ್ ಬರ್ತಾರಲ್ಲಾ ಅಪಿ ಅವಾಗೆಲ್ಲ
ಹಾ ಜಾಗಗೆ ಮ
ಡಿಜ್ಜೆ ಗಿಜ್ಜೆ ಹಾಕೊಂಡು ಅದು ಚಂದ ಮೆರವಣಿಗೆ ಮಾಡ್ತಾರಪ
ಅ ಜೂನಿಯರ್ ಇಷ್ಟ ಮಾಡ್ದಾನ
ಹ್ಮ್ ಹ್ಮ್ ಅತ್ತೆ
ಇದು ಮನೋರಂಜನೆ ಲಾಸ್ಟ್ ಗಣಪತಿ ನಾಳೆ ಹೋಗುತ್ತ ಅಂದ್ರೆ ಐವತ್ ನೈಟ್ ಮನೋರಂಜನೆೆಯ ಕಾರ್ಯಕ್ರಮ ಮಾಡ್ತಾರೆ
ಹೌದ ನಮ್ ಕಡೆ ಅಂತಂದ್ರೆ ಜಾಸ್ತಿ ಅಪ ಇದು ಏನದು ಮಹಾನವಮಿ ಇರ್ತೈತಿಲ್ಲ ಅವಾಗ ಇದು ಪುರಾಣ ಹಿಳತರ್ಲಪಿ ಪ್ರವಚನ ಹ ಹಾ ನಮ್ ಕಡೆ ಶ್ರಾವಣ್ದ ಜಾಸ್ತಿ ಜಾಸ್ತಿ ಮಾಡಂಗಿಲ್ಲ ಪಿ ಇ ನವ ಮಹಾನವಮಿ ಇರ್ತೈತಲ್ಲ ಒಂಬತ್ತಿನ
ಹಾ
ಮನ ಒಳಗ ಅದ ದೀಪ ಹಾಕ್ತಾರ ಪಿ ಗುಡಿ ಒಳಗ ಅದ್ ಹಾಕ್ತಾರಲ್ಲ ಮತ್ ಲಕ್ಷ್ಮೀ ಅದ ದೇವಿ ಪೂಜೆ ಮಾಡ್ತಾರ ಮತ್ತತ್ ಅದನ್ನ ಪ್ರವಚನ ಓದ್ತರಲ್ ಅಪ್ಪಿ
ಹ ಅದ ನಮ್ ಕಡೆ ಶ್ರಾವಣದಾಗ ಮಾಡ್ತಾರೆ
ಹೌದನಪ್ಪಿ ನಮ್ ಕಡೆ ಹಗೆಲ್ಲಾ ಓದತಾರ ಮತ್ತ ಅವ್ರಿಗೆ ಅಂದರೆ ಅವ್ರಿಗೆ ಎಷ್ಟು ನೀಗ್ತೈತಿಲ್ಲ ಅಷ್ಟು ಅಪ್ಪಿ ಪ್ರಸಾದದ ವ್ಯವಸ್ಥೆ ಹೀಂಗೆಲ್ಲ ಮಾಡ್ತಾರೆ ಬಹಳ ಚಂದ ಮಾಡ್ತಾರಪ್ಪಿ ಮತ್ತ ಪ್ರವಚನಕ್ಕ ಈಗ ದೊಡ್ ದೊಡ್ಡ ಅ್ರ್ನ ಹಿಂಗದ ಕರ್ಸಿರ್ತ ಮಾಡ್ತಾರೆ ಅಪ್ಪಿ ಅವ್ರ ಕಡೆ ಅವರಿಗೆ ಏನೋ ಹಂಗ ಹ್ಮ್
ಬಂದಿದ್ರು ಒ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಂತ ನೋಡು ಹ ಹೆಸರು ಬರ್ತ ಇಲ್ಲ ಹರು ಯರು ಇರ ಮಾದ
ನಮ್ ಕಡೆ ಹಿಂಗ ಕೊಪ್ಪಳ ಗವಿ ಸಿದ್ದೇಶ್ವರ್ ಜಾರೀ ಚರ್ಮೂರ್ತೇಶ್
ಬರ್ತಾರ ನಿಮ್ ಅವ ಜಾತ್ರೆ ಬಾರಿ ಆಗತ್ತಲ್ರರಿ ಗೌ ಸಿದ್ದೇಶ್ವರ ಕಪ್ಪ
ಕೊಪ್ಪಳದ್ದು ಗವಿಸಿದ್ದೇಶ್ವರ ಜಾತ್ರೆ ಚೆನ್ನಾಗಗತ್ರಿ ಹೋಗಿದ್ರಿ ನ್ ನೀವು
ಇಲ್ಲ ಇದೇ ರೀಲ್ಸ್ ಎಲ್ಲಿ ನೋಡಿದೇನ್ರಿ
ಹೌದನ್ರಿ ಅಲ್ಲಿ ಜಾಸ್ತಿ ಅಂತ ಒಂದ್ ವರ್ಷಕ್ ಒಂದ್ ಜನ ಆಕತ್ತ ಲ್ರಿ ಅಲ್ಲಿ ಸುತ್ತ ಮತ್ಲ ಹಳ್ಳಿಯರ ಒಂದೊಂದ್ ಊರಿಂದ ಹಿಂಗ ಜಾಸ್ತಿ ಅಂತಂದ್ರ ಒಂದ್ ಟ್ಯಾಕ್ಟರ್ ಐದ್ ಟ್ಯಾಕ್ಟರ್ ಅವ್ರವರು ಭಕ್ತಿ ಮ್ಯಾಗ ರೊಟ್ಟಿ ಸಜ್ಜಿ ರೊಟ್ಟಿ ಜಳದ ರೊಟ್ಟಿ ಮ ಮಾದ್ಲಿ ಅಂದ್ರ ಏನ ಒಕ್ ಟ್ರ್ಯಾಕ್ಟರ್ ಗಂಟ್ಲೆನ ಮಾದ್ಲಿ ತುಪ್ಪ ಹಿಂಗೆಲ್ಲಾ ಕೊಡ್ತಾರ ಮತ್ತ ಫ್ರೀ ಆಗಿ ಅ ಯಾರು ಅಲ್ಲಿ ಏನ ಅಮೌಂಟ್ಗೆ ಕೆಲ್ಸ ಮಾಡ ಮಾಡಂಗ ಒಂದ್ ತಿಂಗಳ ಫುಲ್ ಸರ್ವಿಸ್ ಅಂತಂದ್ರೆ ಅಲ್ಲಿ ಅಡ್ಗ ಮಾಡಕ್ ತರಕಾರಿ ಹೆಚ್ಚಾಕ ಹಿಂಗ್ ಮಹಾರಾಷ್ಟ್ರ ಜಾಸ್ತಿ ಎಲ್ಲಾ ಔಟ್ ಆಫ್ ಸ್ಟೇಟ್ ಕಡೆಯಿಂದ ಜಾಸ್ತಿ ಬಂದಿರ್ತಾರ ಮತ್ತತ್ ಸುತ್ತಮುತ್ತಲ ಅವ ಗಂಗಾವತಿ ಕುಷ್ಟಗಿ ಕನಕಗಿರಿ ಅಲ್ಲಿಯರ ಜಾಸ್ತ್ ಬರ್ತಾರತಿ
ಮ ಅಲ್ಲಿ ಬಾರಿ ಚಲೋ ಬಿಡ ಅದು ಜಾತ್ರೆ ಕರ್ನಾಟಕದಾಗ
ಹೌದ್ದತಿ ಕೊಪ್ಪಳನು ಬಾಳ ಫೇಮಸ್ ಅಲ್ಲಿ ಹಾ ನಾವ್ ಹೋಗಿದೇಪಿ ಒಂದ್ಸಲ ಜಾತ್ರೆ ಹೋಗಿದ್ವಿ ಮತ್ತತ್ ಅಲ್ಲಿೇ ನಮ್ ರಿಲೇೇಶನ್ ಇದ್ರಪಿ ಅವಾಗ ಒಂದ್ಸಲ ಹೋದಾಗ ಅಲ್ಲೆಲ್ಲಾ ಬಾಳ ಚಂದ ಐತೆತಿ ಕಲ್ಲಿನೊಳಗ ಗುಡ್ಡದೊಳಗ ಇದ ಪೇ ದೇವಸ್ಥಾನತ್ ಹನಪೇ ಅಲ್ಲಿ ಬೆಳಿಗ್ಗೆ ನ ಅಷ್ಟ ಊಟ ಮಧ್ಯಾಹ್ನ ಊಟದ್ದು ಸಾಯಂಕಾಲ ಊಟದ್ದು ಮತ್ತ ಇವು ಮಕ್ಳ ಅಪೆ ಇವ್ರು ಏನದ
ಕಾ ಇ ಕಾ ಕಟ್ ಮಾಡ್ತೀ ಕಾಲ್ ಬರ್ತಿದೆ ಕಟ್ ಮಾಡ್ತನಂತೋಳ
ತದಪ್ಪ